ಏನು.
ಹಲೋ. ಕೇಳಿಸ್ತಿದಯಾ ಹಾ ಕೇಳಿಸತೀ.
ಹ್ಮ್ ಹ್ಮ್ ಕೆಲ್ಸ್ತಯತ್ ಕೆಲ್ಸ್ತಯತ್.
ಯಾವ ಊರ್ರಿ ನಿಮ್ದು.
ನಮ್ದ ಕೇಳ್ದವ್ರಗೆ ಎರಡು ತಗೊಂಡ್ ಬಾರಸವರು.
ಹೌದಂದು. ಹೌದಾ ಹಾ ನೈಸ್.
ಹ ಯಾರ ಊರಸರು ಕೇಳ್ತಾರೋ ಅವ್ರಿಗೆ. ಚೆನ್ನಾಗಿ ಬಾರಿಸೋದು ಬಾರಿಸೋರು ಅಂತ ನಮ್ಮೂರ ಹೆಸರು. ಹ್ಮ್ ಏನ್ ಮಾಡ್ತಾ ಇದ್ದೀರಾ ಎಷ್ಟ್ ದಿನಕ್ಕೆ ತುಂಬಾ ದಿನಕ್ಕೆ ನೆನಪಿಸ. ಕಂಡಿದ್ದೀರಾ.
ಯಾವಾಗ ನೀವು ನಮ್ ಹೃದಯದಲ್ಲಿ ಇರ್ತೀರಾ.
ಅಯ್ಯಪ್ಪ ಬಿದ್ದೋಗ್ಬಡ್ಬೇಕು. ಬಿದ್ದೋಗ್ಬಿಡ್ಬೇಕು ಅಂದೇ.
ಏನಂದ್ರರಿ.
ಹ್ಮ ಬಿದ್ ಬಿಿಡ್ಬೇಕು ಕೆಳಕ್ಕೆ ಅಂದೆ.
ಹ ಹೌದಾ ನ. ಹೌದಾ ಹಂಗೆಲ್ಲ ಬಿದ್ದು. ೇಳ ಹೋಗ್ಬೇಡ್ರಿ ನನಗ್ ಹಿಡ್ಕೊಳಕ್ ಆಗಲ್ಲ ಕಷ್ಟ ಆಗ್ತತೆ ಆಹ. ನಮ್ ಹೃದಯದಲ್ಲಿ ಇರ್ತೀರಾ ಯಾವಾಗೆಲ್ಲ. ಅಂದ ಅದೇ ಬುದ್ದೋಗ್ ಬಿಡ್ಬ ಬಿಡ್ರಿ ಇಟ್ಕೊಳಕ್. ಕಷ್ಟ ಆಗುತ್ತೆ ಅಂದೆ ಹ್ಮ್ ನಾನು ನೀವು ಒಂದೇ ತರ ಇದೀವಂದ್ರಿ ಏನಿಲ್ಲ ಕಂಡ್ರಿ ನಮ್ದು ಚಿಕ್ಕಮಂಗ್ಳೂರು
ಹ್ಮ ಹೌದಾ ನಮ್ದು ಅಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿ
ಚಿಕ್ಕಮಂಗ್ಗಳೂರಾ ಪರವಾಗಿಲ್ವ
ಚಿಕ್ಕಮಂಗಳೂರಲ್ಲಿ ಕೆಮ್ಮಣ ಕೆಮ್ಮಣ್ಗು ಕೆಮ್ಮಣ್ಗುಂಡಿ ಕುದುರೆಮುಖ ಮುಳ್ಳಯ್ಯನಗಿರಿ ಆಮೇಲೆ ರಾಣಿಜರಿ ಫಾಲ್ಸು ಕಲತ್ತಗಿರಿ ಹ್ಮ್ ಅರ್ಧ ಕವರ್ ಮಾಡಿದ್ದೀನಿ ಅದ್ರಲ್ಲಿ ಸ್ವಲ್ಪ ಈ ನೇತ್ರಾವತಿ ಇದು ಬೆಟ್ಟ ಇದೆಲ್ಲಾ ಇದೆ ಎಲ್ಲ ಸುಮಾರು ಜನ ಟ್ರಕ್ಕಿಂಗ್ ಹೋಗ್ತಾರೆ
ಹ್ಮ ನೀ ದೇವಿರಮನ್ ಬೆಟ್ಟ ಎಲ್ ಬರ್ತತಿ
ದೇವಿರಮ್ಮನ್ ಬೆಟ್ಟ ಅದೇ ಅದೇ ದೀಪಾವಳಿಬ್ಬ ದಿನ ಒಂದ್ ದಿನ ಓಪನ್ ಆಗುತ್ತ ಫುಲ್ ಫೇಮಸ್ ಹ್ ಅಯ್ಯ ನಮ್ಮ ಚಿಕ್ಕಮಂಗ್ಳೂರು ನಮಗೆ ಗೊತ್ತ ತಿರಕಿಲ್ವಾ ದೇವಿ ಆ ದೇವಿರಮ್ಮ ಬೆಟ್ಟ ಅದೇಏನ್ ಗೊತ್ತಾ ಏನ್ ಗೊತ್ತಂದ್ರಿ ದೇವಿ ರಮ್ಮನ ಬೆಟ್ಟ ಅಂದ್ರೆ ಅದು ವರ್ಷಕ್ ಒಂದೇ ಸಲ ದೇವಸ್ಥಾನದ್ದು ಬಾಗಿಲು ಓಪನ್ ಆಗೆ ಅದು ಈ ವರ್ಷ ದೇವ್ರದು ದೀಪ ಹಚ್ಚಿದ್ರೆ ಮುಂದಿನ ವರ್ಷ ವರ್ಷ ದೀಪ ಆಹ ಕೆಟ್ಟೋಗಲ್ಲ ಅಲ್ಲಿವರ್ಗುನು ದೀಪ ಉರಿತಾನೆ ಇರುತ್ತೆ ಅದು ಅದ್ರದ್ದು ವಿಶೇಷ ಅದನ್ನ ನೋಡಕ ಕ ಜನ ಎಲ್ಲೆಲ್ಲಿಂದನೂ ಲಕ್ಷ ಆ ಲಕ್ಷಾಂತರ ಜನಗಳು ಬರ್ತಾರೆ
ಹ್ಮ್ ಪರವಾಗಿಲ್ವೇ ಒಳ್ಳೆ ಪ್ರೇಕ್ಷಣೀಯ ಚೆಳ ಇದ್ದ ಹಂಗ ಐತೆ
ಹೌದು ಒಳ್ಳೆ ಪ್ರೇಕ್ಷಣೀಯ ಸ್ಥಳನೇ ಹ್ಮ್
ಅಂದ್ರೆ ನೀವೆಲ್ಲಾ ಸ್ಥಳ ನೋಡ್ಬಿಟ್ಟಿದ್ದೀರಾ
ಅಂದ್ರೆ ತುಂಬಾ ಜಾಸ್ತಿ ನೋಡಿಲ್ಲ ಸ್ವಲ್ಪ ನೋಡಿದೀವಿ ಅಂದ್ರೆ ಸ್ವಲ್ಪ
ತ್ತಿನಲ್ವಾ
ಹ ಹೌದು ಕುದುರೆ ಮುಖನೂ ಚೆನ್ನಾಗಿದೆ ಇವಾಗ ಸ್ವಲ್ಪ ತಲೆೆಲ್ಲ ಪಾರ್ಕು ಅಲ್ಲಿ ಇದು ಎಲ್ಲಾ ಹಾಕಿ ಫುಲ್ ಚೆನ್ನಾಗಿ್ ಡೆವಲಪ್ ಮಾಡಿದ್ದಾರೆ
ಹ್ಮ್ ಹೌದಾ ಹ್ಮ್ ನೀವ್ ಅದಕ್ಕಿಂತ ಮುಂಚೆ ಹೋಗಿದ್ರೇನು
ಹ್ಮ್ ಹ್ಮ್ ಹೌದು
ಅಲ್ವಾ ಹ್ಮ್
ನಾವು ನನ್ ಫ್ರೆಂಡ್ಸ್ ನೆೆಲ್ಲಾ ನಮ್ಮ್ ಮನೆಗ್ ಕರ್ಕೊಂಡ ಹೋಗಿದ್ದೆ ಒಂದ್ಸರಿ ಒ ಐದರ್ ಜನ ಅವರೆಲ್ಲ ಹ ಕಾರಲ್ಲಿ ಎ ಕರ್ಕೊಂಡ ಹೋಗಿ ಕಲ್ಲತ್ತಗಿರಿ ಕೆಮ್ಮಣ್ ಗುಂಡಿ ಕುದುರೆ ಮುಖ ಮುಳ್ಳೆಣಗಿರಿ ಆಮೇಲೆ ಕುಡ್ಗೆ ಫಾಲ್ಸ್ ಅಂತ ಐಲ್ಲಿ ಮೂಡಗರೆ ಹ ಅಲ್ಲೆಲ್ಲಾ ಹೋಗಿ ತುಂಬಾ ಚೆನ್ನಾಗ್ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ
ಹ್ಮ್ ಪರ್ವಾಗಿಲ್ಲ ಒಳ್ಳೆ ಕೆಲ್ಸ ಮಾಡಿದ್ದೀರಾ
ಹೌದು ನಮಗಲ್ಲ ಯಾವಾಗ ಬರ್ತೀರಾ ನೀವು ಮದ್ೆ ಾದ್ಮೇಲೆ ನಿನ್ ಗಂಡನ್ ಕರ್ಕೊಂಡ್ ಬರ್ತೀರಾ ಅಥವಾ ನೀವೊಬ್ಬ್ರ ಬರ್ತೀರಾ ಹ ನಿಮ್ಗ್ ಯಾಕ ನಮ ಗಂಂಡದ ಸುದ್ದಿ ಯಾವಾಗ್ಲೂ ಗಂಡ ಸುದ್ದಿ ಮಾತಾಡ್ತೀಯಾ ಅಂತಯಾ
ಮತ್ತ ಇನ್ನೇನು ಯಾವಾಗ ನೋಡಿದ್ರು ಹಂಗೆ ಮಾತಾಡ್ತಿಯಲ್ಲ
ನಿನ್ಂಗ ರೇಕ್ಸಕ್ ಇನ್ನೇನ್ಐತೆ ಅದಂದೇ ಅಲ್ವಾ
ಹೌದಾ ಹಾ ರೇಕ್ಸ ರೇಕ್ಸ ಇನ್ಯಾರ ರೇಗಿಸ್ತರ್ ನೀನ್ ಎಲ್ದೆ
ಹಬ್ಬಾ ಹಬ್ಬಾ ಹಬ್ಬಾ ಎಂತ ಮಾತು ಎಂತ ಮಾತು ಹ್ಮ್
ತಾನೆ ಇನ್ನು ಆರಾಮಂಗ ರೇಕ್ಸಲ್ಲ ನೋಡ್ ನಂಗೆ
ನಾನ ಒಬ್ಳೇ ಅಲ್ವಾ
ಹ್ಮ್
ಈ ತರ ರೇಕ್ಸದು
ಹ್ಮ್
ಡಿ ನಾನನ್ ಹಬ್ಳ ಇದ ತರ ರೇಕ್ಸಿದ್ರೆ ಹ್ಮ್
ಹ್ಮ್ ಯಾರಾದ್ರೂ ಒಬ್ಬ್ರಾದ್ರರು ಇದಾರೆ ಲ್ಲ ನನ್ನ ಆಡ್ಕೊಳಕೆ ಅಂತ ಹ್ಮ
ಇಲ್ಲಿವರೆಗೂ ಈ ವಿಚಾರದಲ್ಲಿ ನಿಮ್ಗೆ ಯಾರು ರಸ
ಹ್ಮ್ ಹ್ಮ್ ಯ ಎಲ್ಲಾ ಎದ್ರಕಂತಾರೆ
ಅಕೆ ನೀವೇನ್ ಸಿಂಹನ ಹುಲಿನ
ಹುಲಿನಾ ಸಿಂಹನ ನನಗೆ ಗೊತ್ತಿಲ್ಲ ಅವ್ರ ಏನು ಒಂತರ ನಮ್ಗೆ ಅಂದ್ರೆ ಮ ಅಯಾದ
ಅ ಹಂಗ ನಾವು ಮರ್ಯಾದೆ ಕೊಡಲ್ಲ
ಅಂದ್ರೆ ಆ ಮರ್ಯಾದೆ ಬೇರೆ ಈ ಮರ್ಯಾದೆ ಬೇರೆ ಅವರು ಏನುೋ ಪಪ ಅವರು ನನ್ಗಿಂತ ದೊಡ್ಡವರಲ್ವಾ ಹೆಂಗ ಅನ್ನೋದು ಅವ್ರನ ತಮಾಷೆಗಾಗ್ಲಿ ಅನ್ನಕ್ಕೂ ಭಯ ಪಡ್ತಾರೆ
ಬಟ್ ನಾನ್ ನಾನ್ ಪಟಾಕಿ ಅಲ್ವಾ
ಅಕ್ಕೆ
ಹ್ಮ್
ಹೆಂಗಳ್ ತ ನೋಡು ನಿನ್ ಬಗ್ಗೆ ನೀನ್ ಚೆನ್ನಾಗಿ ಹೇಳ್ಕೋತೆ ಹೇಳ್ಬೇಕಪ್ಪಾ ಅದ ಏನ್ ಇಷ್ಟತ್ತಲ್ಲ ಎನ್ ಮಾಡ್ಕೊಂಡ್ ಫೋನ್ ಮಾಡಿಯ
ನಾ ನೀವ್ ಹೇಳಿದ್ನಲ್ಲ ನೀವ್ ಯಾವಾಗ್ಲೂ ನನ್ನ ಹೃದಯ ದಲ್ಲಿ ಅಂತರಾಳದಲ್ಲಿ
ಯಾವಾಗ್ಲು ಇದ್ಮೇಲೆ ಮತ್ತೆ ಒಂದ ಒಂದಿನಕ್ಕೂ ಫೋನ ಮಾಡಿಲ್ಲಾ ಎಷ್ಟೋ ವರ್ಷಗಳಾದ್ಮೇಲೆ ಇವಾಗ ಫೋನ್ ಮಾಡಿಯಾ
ಅದು ಏನ್ ಯಾವಾಗ್ಲೂ ಫೋನ್ ಮಾಡಿದ್ರೆನೇ ನೆನಪಿದಿವಿ ಅಂತನಾ
ಹ್ಮ್ ಹಊನಪ್ಪಾ
ಹಂಗಲ್ಲ
ಹ್ಮ್ ನಿಮ್ದೆ ವರ್ಸ್ಕೊಳ ಅಷ್ಟ ಇತ್ತೈತೆ ನನ್ಗೆಲ್ ಬಿಡು ಬಿಡ್ತೈತೆ ಅಂತೀರಾ
ಹೌದು
ಹ್ಮ್ ಅದಕ್ಕೆ ಫೋನ್ ಮಾಡಲ್ಲ ಬಿಡಗಿದ್ದಾಗ ಹಿಂಗ ಹಿಂಗ್ ನೆನಪಸ್ಕೊಂತೀನಿ ಅಂತ ಅಂತೀರಾ ಹ್ಮ್ ಮತ್ತೆ ಎಲ್ಲಿದ್ದೀರಾ ಇವಾಗ ಊರೆಲ್ಲ ಇದ್ದೀರಾ
ಬೆಂಗಳೂರಲ್ಲಿ ಇದ್ದೀನಿ ಇಲ್ಲಿ ಇಲ್ಲಿ ಒಂದು ದುರ್ಗಾ ಲೇಡಿಸ್ ಪೀಜಿ ಅಂತ ಇದೆ
ಹಾ ಹೌದಾ ಹೌದಾ ಹ್ಮ್ ಕೆಲ್ಸ ಮಾಡ್ತಾ ಇದ್ದೀರಾ
ಹ ಮಾಡ್ದಿದೀನಿ ಸರ್ರ ಊಟ ಸರ್ ನಿದ್ದೆ ಆಮೇಲೆ ರೇಕ್ಸಕ್ಕ ಒಬ್ರು ಲಕ್ಷ್ಮಿ ಅಕ್ಕ ಇದ್ರ ಇನ್ಯಾರ್ಬೇಕೇಳಿ
ಒಟ್ಟಲ್ಲಿ ಚೆನ್ನಾಗ ಹೋಳಾಕಂತೀರ ಪಾಪ ಅವ್ರನ್ನ
ಒಬ್ಬೊಬ್ಬ ಒಬ್ಬಬ್ಬೊಬ್ಬ ನಾವೇನ್ ಗೊಳಕೊಳ್ಳೋದು ಹ್ಮ್ ಅಲ್ಲ ಅವ್ರು ಯಾವಾಗ್ಲೂ ಬುಗ್ ಮುಂದೆನೇ ಕೂತಿರ್ತಾರೆ ತರ ಇದ್ ನೀವ ಈ ತರಾರ ಕೇಳಿ ಸ್ವಲ್ಪ ನಗ್ತಾರೆ ಮಾತಾಡ್ತಾರೆ ಅನ ಒಂದ ದನ್ಟೆಂಗ ಅನ್ನಲ್ಲ ಹಂಗ ಹೇಳ್ತೀವ ಅಷ್ಟೇ ಯಾವಾಗೂ ಬುಕ್ ಮುಂದೆನೇ ಕೂತಿರ್ತಾರೆ
ಹ್ಮ್ ಅದಿಕ್ಕೆ
ಈ ವಿಚಾರದಲ್ಲಿ ಆದ್ರೆ ಸ್ವಲ್ಪ ಮಾತಾಡ್ತಾರೆ ನಗ್ತಾರಏನ ಒಂದ್ ಇಂಟೆನ್ಷನ್
ಹ ಪರವಾಗಿಲ್ಲ
ಹ್ಮ್
ಹಣನ ಕೆಲ್ಸ ಮಾಡ್ತಾ ಇದ್ದೀರಾ
ಒಳ್ಳೆ ಕೆಲ್ಸನಾ ಯಾವ ಅವಾರ್ಡ್ ಕೊಡ್ತೀರಾ ಪದ್ಮಭೂಷಣ್ ಅವಾರ್ಡ್ ಕೊಡ್ತೀರಾ
ಕಾಲ ಎಳಿಯ ಕಾಲಳಿಯೋದು
ವರ್ಡಾ
ಹ್ಮ್
ಏ ಇಲ್ಲ ನಂಗೆ ಪ್ರಧಾನ ಮಂತ್ರಿ ಕೈಲಿ ಪದ್ಮ ವಿಭೂಷಣ ಪ್ರಶಸ್ತಿ ಕೊರ್ಸ್ ನಮ್ ನರೇಂದ್ರ ಮೋದಿಜಿ ಕೈಗೆ
ಪದ್ಮವಿಭೂಷಣ ಸಾಕಾ
ಸಾಕು ಫಸ್ಟ್ ಚಿಕ್ಕಗ್ರಿಂದ ಹೋಗಣ ಆಮಾ ದೊಡ್ಡ ದಿಕ್ಕ ಯಕ ಆಮೇಲೆ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಅವ್ರತ್ರ ಇಸ್ಕೋತೀನಿ
ಹ್ಮ್ ಪರವಾಗಿಲ್ಲ ಒಳ್ಳೆ ಆಸೆನೇ ಇಟ್ಕೊಂಡಿದೀರ ಮಡ್ಕೊಳ್ಳಿ ಚೆನ್ನಾಗಿರುತ್ತೆ
ಹೌದು ಇವೆಲ್ಲ ಫ್ಯೂಚರ್ ಗೋಲು ಇವೆಲ್ಲ ಫ್ಯೂಚರ್ ನನ್ನ ಸಾಧನೆ ಸಾಧನೆ ಮಾಡ್ಬೇಕ
ಮಾಡಿ ಮಾಡಿ ಮನುಷ್ಯನ್ಗೆ ಸಾಧನೆ ಅನ್ನೋದ ಇರ್ಬೇಕು
ಯಾವ್ಯಾದರೂ ಸಾಧನೆ ಮಾಡ್ತೀರಾ ಅಂತ ಕೇಳಿ ಹೇಳ್ತೀನಿ ಮುಣದ್ರಲ್ಲಿ
ಹ್ಮ್
ಮಖನ್ ಅದ್ರಲ್ಲಿ
ಹ್ಮ್
ಸಾಧನೆ ಮಾಡ್ತೇ
ಇಷ್ಟೊತ್ ಮತ್ತೇನೇನುೋ ಪ್ರಶಸ್ತಿಗಳು ಬೇಕು ಅಂತ ಏನನ್ ಹೇಳ್ತಾ ಇದ್ರು
ಹ ಏನ್ ಮಾಡಿ ತಗೊತೀನಿ ದೇಶದಲ್ಲಿ ಅತಿ ದೊಡ್ಡ ಅತಿ ಹೆಚ್ಚಾಗಿ ಊಟ ಊಟ ಮಾಡುವ ಅವರು ಯಾರಂದ್ರೆ ನನ್ಗೆ ಅತಿ ಹೆಚ್ಚು ನಿದ್ದೆ ನದೆ ಮಾಡುವರು ಯಾರು ಹ್ಮ ನಾನು ಇತ್ರದ ಸಾಕಲ್ವೇನ್ರಿ ಪ್ರಶಾಸ್ತಿ ಇದಕ್ಕಿನ ಬೇಕಾ
ಹ್ಮ್ ಏನ್ ಬೇಡ ಬಿಡ್ರಿ ನನ್ನ ವಿದ್ಯಾರ್ಥಿ ಒಬ್ಳು ಹಂಗೆ ಹೇಳ್ತನೆ ನನ್ ಶಿಷ್ಯ
ಹ್ಮ್
ಒ ಹತ್ತು ನಿಮಿಷ ಮುಂಚೆ ಕಾಲ್ ಫೋನ್ ಮಾಡಿದ್ಲು ಫೋನ್ ಮಾಡ್ಬಿಟ್ಟ ಅವಳ ಅದನ್ನೇ ಹೇಳ್ತಾ ಇದ್ಲು ಅಲ್ಲ ಮೇಡಮ್ ನೀವು ಬರೀ ನಾಲ್ಕ್ ಗಂಟೆ ಇಪ್ಪತ್ನಾಾಲ್ಕಕ್ ಗಂಟೆ ನಾಲ್ಕಕ್ ಗಂಟೆ ಮಲ್ಕೊಂಡ್ರಿ ಹೆಂಗೆ ನೀ ನಿಮಗೆ ನಿದ್ದೆ ಆಗುತ್ತೆ ನಾನ್ ನೋಡ್ರಿ ಹತ್ತು ಗಂಟೆ ಮಲ್ಕೊತೀನಿ ಅಂತಲ್ಲ ಅವಳು
ಹ್ಮ್
ಹ್ಮ್ ಸಿಮ್ಮಲ್ ಏನನ್ ನನಗ್ ಸಿಗೋದಷ್ಟೇ ಸಮಯ ಅದಕ್ಕೆ ಅಷ್ಟೊತ್ತೇ ಮಲ್ಕೊಂತೀನಿ ಅದ್ರ ಮೇಲೆ ನಂಗಗು ನಿದ್ದೆ ಇವರೆಲ್ಲಾ ಹ್ಮ
ಹೌದಾ.
ಹ್ಮ.
ನಾಗಿದ್ದ ನಿಮ ತರ ನಾಲ್ಕವರ್ ಆಗಿದ್ರೆ ಇಷ್ಟೊತ್ತಿಗೆ ಹೋಗ್ಬಿಡ್ತಿದ್ದೆ ಮೇಲಕ್ಕೆ.
ಎಂಗಂತಿಯ.
ಮನುಷ್ಯಂಗ ನಿದ್ದೆ ಇಂಪಾರ್ಟೆಂಟು.
ಹ್ಮ್.
ಹ್ಮ ಅತಿ ಬಹಳ ಮುಖ್ಯವಾದದ್ದು ನಿದ್ದೆ.
ಹ್ಮ್ ಅವಳ ಹೆಂಗ ಗೊತ್ತಾ.
ಒಬ್ಬ ಮನುಷ್ಯ ದಿನಕ್ಕೆ. ಅಟ್ಲೀಸ್ಟ್ ಕಡಿಮೆ ಅಂದ್ರು ಆರರಿಂದ ಏಳು ಗಂಟೆ ನಿದ್ದೆ ಮಾಡ್ಲೇಬೇಕು.
ಹೌದಾ ಹಮ್ ಆರು ಗಂಟೆ ನಾಲ್ಕು ಗಂಟೆ ಸಿಕ್ಕೋದೇ ಕಷ್ಟ ಹ ನಾಲ್ಕರಿಂದ ಐದು ಗಂಟೆ.
ಹ್ಮ್.
ಅದ ಹಂಗೆ ಚಿಕ್ಕವಾಗಿಂದ ರೂಢಿ ಆಗ್ಬಿಟ್ಟೈತೆ ಇವಾಗ ಮಧ್ಯದಲ್ಲಿ ಬದಲಾವಣೆ ಮಾಡ್ಕೊಳಕ್ ಆಗಲ್ವಲ್ಲ.
ಮುಂದೆ ಮದ್ವೇದ್ಮೇಲೆ ಹಂಗೆ ಮಾಡ್ತೀರಾ.
ಹ ಹಂಗ್ ಮಾಡಕ್ ಆಯ್ತದೆ ಅವಾಗ ಒಂದಾವಣೆ ಮಾಡ್ಕೊಬೇಕು. ಅವಾಗ ಸ್ವಲ್ಪ ಏನೋ ಒಂದು ಏ ಹೊಂದ್ಕೊ್ ಬಿಡ್ತೀವಲ್ವಾ. ಅವಾಗ ಒಂದ ಸ್ವಲ್ಪ ಕೆಲ್ಸ ಕಡಿಮೆ ಹ್ಮ್. ಹ ನೀ ಜಾಸ್ತಿ ಕಾಲೇಳಿಬೇಡ ಸುಮ್ನ ಇರ ಬರಲ್ಲ ಆಮೇಲೆ. ಹಾ.
ಏ ಸರಿ ಆಯ್ತ ಬಿಡ್ರಿ ಕಾಲ್ ಎಳಿಯಲ್ಲ ಕೈಯ್ಯು ಎಳಿಯಲ್ಲ ನನಗ ಯಾಕೆ.
ಬರ್ತಾ ಇದೀರಾ ಇಷ್ಟೊತ್ತಲ್ಲ ಏನೋ ಶಬ್ದ ಬರ್ತಾೈತೆ. ಹಾ ಏನು ಕೆಲ್ಸ ಮಾಡ್ತ ಇದೀರಾ ಇಷ್ಟೊತ್ತಲ್ ನಿದ್ದೆ ಮಾಡೋದ್ ಬಿಟ್ಬಿಟ್ಟು.
ನಿದ್ದೆ ಮಾಡದ ನಮ ಕೆಲ್ಸ ಅಲ್ವಾ.
ಹ್ಮ್ ಪಕ್ಕದಲ್ಲಿರೋಗೆಲ್ಲ ಡಿಸ್ಟರ್ಬ್ ಮಾಡ್ಕೊಂಡು.
ಏನಿಲ್ಲ ಕಣ್ರಿ ನಾ ಡಿಸ್ಟರ್ಬ್ ಮಾಡಲ್ಲ.
ಹ್ಮ್ ಹೌದಾ.
ಸರಿ ಕಣ್ರಿ ನಂಗ ನಿದ್ದೆ ಬರ್ತೈತೆ ಮಕೋತೀನಿ.
ಹಾ ಮಕ್ಕೊ ಮಕ್ಕೋ ಸರಿ ಶು ಶುಭರಾತ್ರಿ.
ಶುಭ ರಾತ್ರಿ ಕಣ್ಣನ್ ಕನ್ಸನಲ್ಲಿ ನಿನ್ ಗಂಡಗುರ್ಲಿ.
ಹ್ಮ ನೀನ್ ಕನ್ಸಲ್ಲ ಯಾರ್ ಬರ್ಬೇಕು ನಾನ್ ಬರ್ಲಾ. ಸರಿರಿ ಆಯ್ತ್ರಿ ಹ್ಮ್.